ಹಲೋ ಹ್ಮ ಆರಾಮಜರ ಹ್ಮ ತಿ ಹಾ ನಾವು ಚೆನ್ನಿದ್ದೇ ಹ್ಮ ತಿಂಡಿ ತಿಂದ್ರಾ ಹೌದಾ ಕ ಹ ಕೋಡ್ ಜಾಸ್ತಿ ಆಗೈತೆ
ಏನು ತಿಂದಿದೀಯ ಚೆನ್ನಾಗಿ ಮದುವೆಯಲ್ಲಿ ಏಟು ಜಝೆಡ್
ಮ ಏನಐಟ ದಟ್ಟನಲ್ಲ ಹ್ಮ್ ನೀ ಏನ ಇಿಲ್ಲ ಹಗೆ
ಹ್ಮ ಅದೇ ನೀರು ವಾತಾವರಣ ಹಗೆಲ್ಲಾ ಬದ್ಲಾಗಿರುತ್ತೆ
ಹೌದು ಹ್ಮ್ ಹ್ಮ್
ಹ್ಮ್ ಮತ್ತೆ ಒಂದ್ ಟ್ಯಾಬ್ಲೆಟ್ ಹಾಕೋಬೇಕಿತ್ತು ಹ್ಮ ಹೊರಗಡೆ ಇದ್ದೀನಿ
ಬ್ಯಾಂಡ ಮಂದನಿಗೆಗ್ ಹೌದಾ ಹ್ಮ್ಮ್ ಮತ್ತೆ ಎಏನ್ ಸಮಾಚಾರ
ಹೇಳ್ಬೇಕಪ್ಪಾ ಇವಾಗ ಇದ್ದೀಯಾ ಅವವಾಗೆಲ್ಲಾಗಿನ್ ಆಗ್ಬಿಟ್ಟಿದ್ದೀಯಾ ಕೆಲ್ಸಕ್ಕೆ ಕೆ
ಹ್ಮ್ ಹೌದು ಆಗಿದ್ದೀನಿ
ಹ್ಮ್ ಇನ್ನುೂ ಹಂಗೆ ಗೊರ್ಗೊರಂತ ಇದೀ ಒನ್ ಟ್ಯಾಬ್ಲೆಟ್ ಹಾಕು ಹ
ಹ್ಮ್ ಹೌದ್ ಹಾಕತಿಿಲ್ಲ ಹ್ಮ್
ಕರೆಂಟ್ ಎಲ್ಲಿಗೋಯ್ತು ಹಡ್ಕೊ ನೀನು ಯಾಕಬಿಟ್ಟೆ
ಕವಕ್ಕಿತು
ಹ್ಮ್್ಮ ನಾನ ಎಲ್ಲ ಇದ ದೊಡ್ಸಲ್ಲ ಇಲ್ವೋ ಅನ್ಕೊಂಡಿದ್ದೆ ಎರ್ತಿದ್ದೆ ಏನಂದ್ರೆ ಕೋಲ್ಡ್ ಎದೋಳ್ತಲ್ೋ ಇಲ್ವೋ ಕೋಲ್ಡ್ ಆಗಿತ್ತಲ್ವಾ ಅದ್ರ ಜೊತೆಗೆ ಏನಾದ್ೂ ಜ್ರ ಆಗಿರ ಬಂದ್ಬಿಡೋದು ಅನ್ಕೊಂಡಿದ್ದೆ
ಹ್ಮ್
ಹ್ಮ್
ಹೇಳಏಿಲ್ಲ ಚೆನ್ನಾಗಿದ್ದೀನಿ
ಹಾ
ಹ್ಮ್ ಹ್ಮ
ಕೊಂಡ ಏನಕ್ ಮಾಡ್ಕೊಂಡ್ ಏನ ತಿಂದಿರ್ತಿಯಯಾ ನಿಂಗ್ ಹೊತ್ತಿ ಅಂತ ಅದ್ ಮತೋಗ್
ಏನಿಲ್ಲ ಅಂದ್ರೆ ಏನ್ ತಿಂದಿನ
ಹ್ಮ್ ಅದೇ ಓಡಾಡಿರ್ತಯಾ ಅದಕ್ಕೋಸ್ಕರ ಇಲ್ಲ ಇದರಿಂದನ ಆಗಿರ್ಬೋದು ಡಸ್ಟ್ ಧೂಳು ಉಳುವದು ಹ್ ಜಾಸ್ತಿ ಓಡಾಡಿರ್ತಿ ಅಲ್ವಾ ಹಂಗಾಗಿ ಹಂಗಾಗಿರುತ್ತೆಷ್ಟೆ ಮತ್ತೆ ಇವತ್ತಿನ ಕೆಲ್ಸ ಜಾಸ್ತಿ ಬಿಸಿ ದಿನ ಅಥವಾ ಕಡಿಮೆನ ಜಾಸ್ತಿನ
ಜಾಸ್ತಿ ಐತೆ ಅನ್ಕೊ ಆಐತೆ ಆಲ್ರೆಡಿ ಕೊಟ್ಟವ್ರೆ ಒಂದ
ಹ್ಮ್
ಎಂ ಎಂಟುವರೆಗನೆ ಕೊಟ್ರು
ಹ್ಮ್
ಮಾಡ್ಬೇಕು
ಹೆಂಗೋ ಚೆನ್ನಾಗ್ ಮಲ್ಕೊಂಬಿಟ್ಟಿದ್ಯಲ್ಲ ರಾತ್ರಿ
ಹ
ಹ್ಞೂ ಬೇಗ ಮಲ್ಕೊಂಡಿದ್ರು ಶೀತ ಆಗೈತೆ
ಹ್ಮ್ ಅದಕ್ಕೆ ನನ್ು ಬೇಗನೆ ಮಲ್ಕೊಟೆ ಹ್ಮ್
ಅದ ಮತ್ತೆ ಟಿಫನ್ ಮಾಡ್ತಾ ಇದಿದೀಯಾ
ಪ್ಪಣ್ಣು ತಿಂದೆ
ಏನ್ ತಿಂತಾ ಇದ್ದ ಏನೋ ತಿಂತಾ ಇದ್ದಂಗಿರಯಾ ಟಿಫನ್ ಅಥ್ವಾ ಬೇರೆ ಇನ್ನೇನ
ಇಡ್ಲಿ ತಿಿಂದ ನೀವ ತಿಂದ ಇಡ್ಲಿ
ಹ್ಮ್ ತಿಂದಾಯ್ತು ನಮ್ಮ ಇಡ್ಲಿ ನಿಮ್ಮ ಇಡ್ಲಿ ಎರಡು ಒಂದೇ ತಾನೆ
ಹ್ಮ್್ಮ
ಹ
ಹೌದು ಅದ ನಿಜನೇ
ಹ್ಮ್ ಅದ ಏನ್ ಸಾಂಬಾರು ಚೆನ್ನಾಗ ಇಲ್ಲ ಹುಿ ಹುಳಿ ಹಣ್ಸೆಣ್ಣ ಇರೊಬ್ಬರ ಹಣ್ಸೆ ಹಣ್ಣ ಎಲ್ಲ ತಗ ಬಾ
ಹಲವಾ
ಹ್ಮ್ ಗುಡ್ ಮನಿಂಗ್ ಮನಿಂಗ್ ಹ್ಮ್ ಏನ್ ಮಾಡಕ್ಕಗಲ್ಲ ತಿನ್ಬೇಕಲ್ಲ
ಹ್ಮ್್ಮ
ಆದರೆ ಹೊಟ್ಟೆ ತುಂಬಿಸ್ಕೊಳಕೋಸ್ಕರ ತಿನ್ಬೇಕು ತಾನೆ ಹ್ಞೂ ಆಥರ
ಯಾರ ನಿಮಮ್ಮ ಫ್ರೆಂಡ್ಸ್ ಎಲ್ಲ ಹೊರ್ಗಡೆ ಏನೋ ತಗೊ್ಂಬರ್ತಿದ್ರು ಏನೋ ಚಟ್ನಿ ಅವಲಕ್ಕಿ ಏನೋ ತೊಗೊಂಬು ತಿಂತ ಇದ್ರ
ಹ್ಮ್ ಅವರು ಕೆಳಗಡೆ ತಿಂತಾ ಇದ್ರು ನಂಗ ಬೇಡ ಅಂದೆ
ಹ ಬ್ಯಾಡ ಸುಮಮ್ಮನೆ ರೀ ಇವಾಗ ಶೀತ ಆಗೈತೆ ಹ್ ಅದ ಹೊರ್ಗಡೆ ತಿಂದ್ರೆ ಇನ್ನುೂ ಜಾಸ್ತಿ ಆಗ್ತದೆದು ಹ್ಞ ಸುಮ್ಮನೆ ಇ ತಿೀನ್ನೋ ಅದೇ ಬೆಸ್ಟ್
ಹ್ಮ್ ಹೌದು ಅದು ನಿಜಾನೇ
ಹ್ಞ ಮತ್ತುೆ ಕೆಲಸ ಜಾಸ್ತಿ ಇವತ್ತಂಗಾರೆ ಮತ್ತಾರರು ಗಂಟೆವರೆಗೂ ಎದ್ದೊಳಂಗಿಲ್ಲ ಬೆಡ್ ಬಿಟ್ಟು
ಇವತ್ ಆರು ಗಂಟೆವರೆಗೂ ಎರ್್ದವಳ ಹಂಗಿಲ್ಲ ಆ್ಮೇಲೆ ಶೀತ ಬೇರೆ ಮಾಡ್ಕೊಂಬಿಟ್ಟಿದ್ದೀನಿ ಚೆನ್ನಾಗ್ ನೀರ್ ಕುಡಿಬೇಕು ಬಾಡಿ ಡಿಹೈಡ್ರಷನ್ ಚೆನ್ನಾಗಿ ಫೇಸ್ಲ್ಲ ಎಲ್ಲ ಗುಳ್ಳೆ ಆಕ್ತಿದ್ದೇವೆ
ಹಾ ಹಾ ಹ್ಮ ಕುಡಿ ಕುಡಿ ಕುಡ್ದು ಕುಡ್ದು ಓಡ್ಬ ಮೇಲಿಕ್ಕೆ
ಇವಾಗ ಚಳಿ ಬೇರೇನಾ
ಆ ಏನಂದ
ಇವಾಗ ಚಳಿ ಬೇರೆ ಅಲ್ವಾ ಅಂದೆ
ಹೌದು ಹ್ಮ್ ಚಳಗಿ ನೀರ್ ಕುಡಿದ್ೂ ಹೋಗ್ಬೇಕು ನೀರ್ ಕುಡುದಿಲ್ಲ ಅಂದ್ರೂ ಹೋಗ್ಬೇಕು ಇಲ್ಲ ಚಳಿ ಅಂದ್ರೆ ನಾವೊಂದು ಕಡೆಗೆ ಗಾಳಿ ಬೀಸ್ತಾ ತಿಲ್ ಹೊರ್ಗಡೆ ಒಂದ್ ಕಡೆ ಬಿಸ್ಲುನು ಬರ್ತಾ ತೆ ಎರಡು ಸಮ ಸಮ ಅನ್ನೋದರ ಬರ್ತಾ ಇದೆ ಹ್ಮ್
ಇನ್ನೇನೆ ನಂದು ಬ್ಯಾಗ್ ತೊಳಿಬೇಕಿತ್ತು ಸಂಜೆ ತೊಳನಾ ಅಂದೆ ಫುಲ್ ಕೋಲ್ಡ್ ಆಯ್ತು ಹ್ಮ್
ಹ್ಮ ಇಲ್ಲ ಐ್ತ ಬ್ಯಾಕ್ ತೊಳಿ ತೊಳಿ ಆಮೇಲ್ ಬಿಸಲು ಬಂದಾಗ
ತಣ್ಣೀರ್ ಮುಟ್ಟಿದ್ರೆ ಇದಾಗುತ್ತೆ ಅಂತ ನಾನ್ ತೊಳಿಲಿಲ್ಲ
ಈಪ್ಪಾ ಹ್ಮ ಇಲ್ಲ ಆಮೇಲೆ ಬಿಸಿಲು ಬಂದಾಗ ಬ ಒಂದ್ ಹತ್ತು ಗಂಟೆ ಹತ್ತುವರೆ ಮೇಲೆ ಆತೊಳದ ಬಿಟ್ಟ ಹಾಕಿದ್ರೆ ಒಣಗುತ್ತೇನೆ ಅಷ್ಟ ಇವತ್ತು ಮಳೆ ಬರುತ್ತ ಅನ್ಸುತ್ತೆ ಬೆಳಗ್ಗೆನೆ ಇಷ್ಟೊಂದು ಮೋಡ ಏನೂ ಇಲ್ಲ ಇಲ್ಲ ಇಲ್ಲ ಅಷ್ಟೊಂದು ಇಲ್ಲ ಬೆಳಿಗ್ಗೆ ಮೋಡ ಇಲ್ಲ ಅಂದ್ರೆ ಸಂಜೆ ಅಷ್ಟೊತ್ತಿಗೆ ಬಂದ್ಬಿಡುತ್ತೆ ಮಳೆಗಾಲ ಅಲ್ವಾ ಯಾವಾಗ ಏನಾಗಗ್ತಿತ್ತು ಅಂತ ಅ ಹೇಳಕ್ಕೆ ಬರಲ್ಲ ಹ್ಮ ಹಂಗಾಯಯ್ತದೆ ಹ್ಮ್ ಗಂ ನಾದಾರು ಮಾಡ್ಕೊಂಡು ಕುಡಿಯತ್ತಾನೆ ಅವಾಗ ಸರಿ ಹೋಗುತ್ತೆ ಶೀತ ಆಗಿರೋದಕ್ಕೆ
ಮಧ್ಯಾಹ್ನ ಮಾಡೋಣ ಅಂತ
ಹ್ಮ್ ಹೌದಾಕೆ ಮಧ್ಯಾಹ್ನ್ ಊಟ ಬಿಡುವ ಗಂಜಿ ಒಂದೆ ಕೂಕೊ ಬಿಡು
ಹಾ ಕರೆಕ್ಟ ಆಗ ಎಸ್ ಮಾಡಿದೀರ ನೋಡಿ
ಯಾಕೆ ಹೆಂಗೋ ಇವಾಗ ಇಡ್ಲಿ ತಿಂದಿ ಅದ್ದಿದೆಲ್ಲ ಮಧ್ಯಾಹ್ನ ಒಂದ್ ಸ್ವಲ್ಪ ಸ್ವಲ್ಪ ಅನ್ನ ತಿನ್ಬೇಕು ಅದನ್ನ ಬಿಟ್ಬಿಟ್ಟು ಗಂಜಿ ಮಾಡ್ಕೊಂಡು ಕುಡಿದ್ರೆ ಮತ್ತೇನು ಹ ನೋಡೋಣ ಹೇಳ್ಬೇಕಪ್ಪಾ ಎಏಲ್ಲ ಅದೇ ಶೀತ ಆಗ್ಬಿಟ್ಟತಿ ಕೂತ್ಕೊಂಡ್ರೆ ಎಲ್ಲ ಪೈನ್ ಬರ್ತಾ ಇರುತ್ತೆ ಹೌನವುಂತ ನಮ್ಮ ಬೀಚಲ್ಲಿ ಕೊಡೋ ಊಟಕ್ಕೆ ಹಾ ನಾವು ಆ ಊಟಕ್ಕೆ ಇರೋ ಬರೋ ಪಾಠಗಳೆಲ್ಲ ನೋಡ್ವ ಅಷ್ಟೆ
ಹೌದು ಅದು ನಿಜಾನೇ
ಹ್ಞೂ ಮತ್ತೆ ಮುಂದಿನ ವಾರ ಹೋಗ್ತೀಯಾ ಮನೆ ಕಡೆಗೆ ನೀನ್ನಪ್ಪಾ ವಾರಕ್ಕ ಒಂದಸಲಿ ಹೋಗ್ ಬ ತಾ ಇರ್ತ ನಾನ್ ಬರೋಷ್ಟೊದ್ಗೆ ಸಂಜೆ ಅಲ್ಲಿ ಬೆಡ್ಲ್ ಇರೋದ ತೆ ಎಲ್ಲಿಗಿರ್ತಯೋ ಓಡಾಡ್ತ ನಾನನ್ ಒಂದ್ ಎರಡು ಮೂರ್ ಸಲ ಬಂದು ಬಂದೆ ಆಶ್ಚರ್ಯ ಇದೇನಲ್ಲ ಬೆಳಗ್ಗೆ ಯುವ ಕಾಣ ಅವಾಗ ಎಲ್ಲ ಹೋಗ್ಬಿಟ್ಟಿದ್ದಾಳೆ ಅಂತ
ಹಲೋ
ಹ್ಮ್ ಹಾ ಬಂದ್ ಪಕ್ಕದಲ್ಲಿ ಇರೋರ ಕೇಳೋದು ಎಲ್ಲದ್ಲಾ ಎಲ್ಲದ್ಲಲ್ಲಾ ಅಂತ ನಮ್ ಗೊತ್ತ ಗೊತ್ತಿಲ್ಲ ನಮ್ಗೆ ಗೊತ್ತಿಲ್ಲ ಅನ್ನೋದು ಅವರು ಹ ಅಯಕೆ ಯಾವಾಗ ಯಾವಾಗ ಬಂದ್ಬಿಡದು ನಿಂಗೆ ಆಕಸ್ಮಿಕ ಅನ್ನೋ ರ ಮನೆ ಕಡೆಯಿಂದ ಹೌದಾ ತಿನ್ರಿ ತಿನ್ರಿ ಮತ್ತೆ ಟಿಫನ್ ಬೇಗಮ ಗುಸ್ರಿ ಮುಗಿಸಿ ಸ್ವಲ್ಪ ಬಿಸಲಲ್ ನೋಡಾಡೋ ಶೀತ ಆಗದಲ್ಲ ಸ್ವಲ್ಪ ಬಿಸಲಲ್ ನೋಡಾಡದ್ರೆ
ಬಿಸ್ಲೇ ಇಲ್ಲ
ಏ ಐತೆ ನೀವ್ ಹೊರಗ್ ಬಾ ನೀನ್ ಒಳಗಡೆ ತಿನ್ಕೊಂಡು
ಕರೆಂಟ್ ಯಾವಾಗ ಬರುತ್ತಂತ
ಕರೆಂಟ್ ಹೋಗಿದ್ದಾ ಹ ಹೌದೇನೋ ಹ್ಮ್ ಬರುತ್ತೆ ಏ ಬೆಳಗ್ಗೆಯಿಂದ ಹೋಗ್ತಾನೆ ಐತೆ ಏನೋ ಸಮಸ್ಯೆ ಇರ್ಬೇಕ ಆ ಕಡೆ ಅದೇ ಗಾಳಿ ಅಲ್ವಾ ಮಳೆಗಾಳಿಗೆ ಎಲ್ಲಾದ್ರೂ ಕಂಬಗಳು ಅದು ಬಿದ್ದೋಗಿರುತ್ತೆ ಅದನ್ನು ಸರಿ ಮಾಡ್ತಿದ್ದಾರ ಏನೋ ಇರುತ್ತೆ ಸಮಸ್ಯೆ ಇಲ್ಲ ಅಂದ್ರೆ ಅವ್ರ ಸುಮ್ ಸುಮ್ಮನೆ ತೆಗಿಯಲ್ಲ ಅಲ್ವಾ ನಿನ್ನೆ ನೋಡು ನಿನ್ನೆ ಪೂರ್ತಿ ದಿನ ಆಯ್ತು ನಿನ್ನೆ ಬೆಳಿಗ್ಗನ ಒಂದ್ಸಲ ಎರಡ್ ಸಲ ಏನೋ ಹೋಗಿದ್ದೇನಾ ಇವತ್ ನೋಡದ್ರೆ ಬೆಳಗ್ಗೆಯಿಂದ ಒಂದ್ ಮೂರ್ ನಾಲ್ಕ್ ಸಲ ಹೋಗೈತಿ
ಹೌದು
ಹ ಮೆಕ್ಕಾಗಲ್ಲ ಎಲ್ಲದಕ್ಕೂ ಸಮಸ್ಯೆ ಇದ್ದೇ ಇರುತ್ತೆ ಹ್ಮ್ ಹೇಳ್ಬೇಕು ತಿಂದ ಮುಗಸಿದ್ಯಾ ಇನ್ನು ಚಿಂತಾನೇ ಇದಯಾ ಚಿನ್ನು ಚಿನ್ನು ದಿನ ಪೂರ್ತಿ ಕೈ ತೊಳಿ ಬಿಿಡ ಹಗೆ ತಿಂತ ಇರು
ಹ್ಮ್ ಹ್ಮ್ ಇಲ್ಲ ತಿನ್ನ ಆಯ್ತು
ಹೇ ಫುಲ್ಲು ಒಣ್ಗೋಗ್ಲಿ ಹ್ಞೂ ಅದೇ ಮತ್ತೆ ಸ್ಪೂನು ನಿನೆಯ ತಟ್ಟೆ ಅದೆಲ್ಲ ಒಣಗಲಿ ನೋಡಪ್ಪಾ ಹೆಂಗ ಆಗಿದ್ದೆ ಶೀತನ
ಹ್ಮ್
ಸರಿ ಹೋಗುತ್ತ ಹಾ
ಅಪ್ಪ
ಹ್ಮ್ ನೋಡ ನೋಡ ನನಗ್ ಬರ್ತೈತ ಅದು
ಪರಳ ತಾಡತಕ್ಕಾ
ಆಕ್ಷಿ ಆಕ್ಷಿ ಅಂತ ಹ ಮತ್ತ ಇನ್ನೇನ ಅದು ಅದ ಒಂಥರ ವೈರಸ್ ಇದ್ದಂಗೆ ಅೌದು ಗಾಳಿಗೆಲ್ಲ ಹ ಗಾಳಿಯಲ್ಲೆಲ್ಲಾ ಸ್ಪ್ರೆಡ್ ಆಗಿಬಿಡ್ತೈತೆ
ಹ್ಮ್
ಅಕ್ಷಯ ಅಕ್ಷಯ ಅಂದ್ರ ನನಗ್ ಮೊದ್ಲೇ ಗೊತ್ತಲ್ಲ ಒಂದ ಸ ಶೀತ ಆಗಿಡ್ರೆ ಒಂದು ತಿಂ್ಗಳಾದ್ರರು ಮೂವಗೆಲ್ಲ ಅಕ್ಕ ಉಂಪುಗ ಆಗಿರುತ್ತೆ ಉಜ್ಜಿ ಉಜ್ಜ ಅಂಗ ಕುಜ್ಜಬೇಕು
ಒಂದ್ ತಿಂಗಳ ಎರಡು ತಿಂಗ್ಳ ತಗ ಹಂಗ ಅಷ್ಟು ಉದ್ದ ಆಗ್ಬಿಡುತ್ತ ಮತ್ತೆ ಬೇಗ ನಾಗೆ ಹೋಗಲ್ಲ ಹ್ಞ ಹ್ಞ ನಿಮ ಪಕ್ಕದಲ್ಲಿ ಯಾರೋ ಆಕ್ಷಿ ಆಕ್ಷಿ ಅಂತವ್ರೆ
ನಾನೇ ಯಾರು ಅಲ್ಲ
ಹ್ಮ್ ಹೌದಾ ಅನ್ನ ಅನ್ನು ಇಡೀ ರೂಮ್ ಅವರ್ಗೆಲ್ಲ ಬರ್ಲಿ ಅಲ್ಲಿ ಹ
ಸ
ಹ್ಮ್ ನೋಡು ಬೇಕು ಅಂತಾನೆ ಅನ್ನದು ಬೇಡ ಅಂತಾನೆ ಅನ್ನದು ಬಿಸಿಲ ಐತೆ ಹೊರ್ಗಡೆ ಬನ್ನಿ ಒಳಗೆ ಇದ್ರೆ ಯಾರ್ದು ಗ್ಲಾಸ್ ಬೇರೆ ಬಿದ್ದೋಗೈತಲ್ಲಪ್ಪ ಇಲ್ಲಿ ಕಿರ್ತಾರೆ ನೋಟಾ ಬಿದೋಗ್ಬಿಟ್ಟೈತೀಿಾ ಅಂಕಲ್ ಬೈದ ಎತರ ಇಷ್ಟ್ಟೀಮ್ ತಗೋಬಿಡು ಹೋಗ್ಲಿ ಮೆಂಥ ಪ್ಲಸ್ ಸ್ವಲ್ಪ ನೀರು ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ಕಾಯಿಸಿ ಬಿಸಿನೀರಿಗೆ ಮೆಂಂತ ಪ್ಲಸ್ ಅದೇಏನಾದ್ರು ಮಿಕ್ಸ್ ಆ ಥರದ ಹಾಕ್ಬಿಟ್ಟು ಬಿಸಿಿ ಟೋಚ್ ಕೊಬಡೋ ಚನ್ನಾಗಿರುತ್ತ ಅಷ್ಟೇಂಥರ ಇಲ್ಲಾಂದ್ರೆ ಅದು ಹೋಗಲ್ಲ ಬೇಗಪ್ಪ
ಹ್ಮ್ ಹ್ಮ್ ಸರಿ
ಹ್ಮ್
ಹೌದು
ಅದ ಹಂಗೆ ಬರ್ತಾನೆ ಇರುತ್ತೆ ಇಲ್ಲ ಜಾಸ್ತಿ ಆಗುತ್ತೆ ಖಾರಗರೋದ ಏನಾದ್ರೂ ತಿ ಹ ಒಂದ್ ಇಂಜೆಕ್ಷನ್ ಹಾಕ್ತ ಕಸ್ಕೋ ಇಂಜೆಕ್ಷನ್ ಕಸ್ಕೋ ಕಂಟ್ರ ಅವರೇ ಟ್ಯಾಬ್ಲೆಟ್ ಕೊಡ್ತಾರೆ ಮಂದುರ ಅಲ್ಲಿಕ್ಕೆ ಸರಿ ಅ ಮುತ್ತೆ
ಹ್ಮ
ಮಸ್ತಿ ಓಡಾಡಿ ಮತ್ತೆ ಇದು ನೋಡೋದ ದಿನ ಒಂದಿನ ಮಳೆ ಬರೋದು ಒಂದ ದಿನ ಬಿಸ್ಲು ಬರೋದು ಹಂಗಿರುತ್ತಲ್ಲ ವಾತಾವರಣ ಬೇರೆ ದಲ ಆಯ್ತಾ ಇರುತ್ತೆ
ಹ್ಮ್
ಹಂಗಾಗಿ ಅದೆಲ್ಲಾ ಬದಲಾವಣೆ ಆಗೋದು ಪ್ರಕೃತಿ ನಿಯಮ ಸಹಜ ಅದಕ್ಕೆ ನಾವು ಹೊಂದ್ಕೊಂಡು ಹೋಗ್ಬೇಕಷ್ಟೆ ಸರಿತಾನೆ ಹಾ ಹ್ಮ್ ಹೆಂಗಿರುತ್ತೆ ನೋಡಿ ಇವಾಗ ಚಳಿ ಚಳಿ ಅನ್ಸೆ ಸ್ವಲ್ಪ ಹೊತ್ತಿಗೆ ಒಂದು ಎರಡೆ ಎರಡು ನಿಮಿಷಕ್ಕೂ ಬದ್ಲಾಗ್ತಾ ಇರುತ್ತೆ
ಹ್ಮ
ಬಿಸ್ಲು ಮತ್ ಗಾಳಿ ಬಿಸ್ತಾರ ತಣ್ಣಗೆ ಅಂದ್ರೆ ಬೇ ಬೇರೆ ಕಡೆ ಮಳೆ ಆಗಿದೆ ಅಂತ ಅರ್ಥ ಹ್ಮ ಆ ಥರ ಆಗುತ್ತಷ್ಟೆ ಇನಿಲ್ಲ ಮುಗಿಸದ ಮತ್ತೆ ಇನ್ನೂ ಚಿಂತನೆ ಇದೆಯಾ ಮುಗಸಿಯಾ ಹ್ಮ ಇಲ್ಲ ಇಲ್ಲ ನೀನು ಮಾತ್ರ ಹಕೋಬೇಕು ಇಲ್ಲ ಒಂದ ಇಂಜೆಕ್ಷನ್ ಕೊಡಸ್ಕೋಬೇಕಿಲ್ಲ ಅಂದ್ರೆ ಹ ಅದು ಜಕ ಹ್ಮ್
ಹೌದು
ಅದೇ ಮತ್ತೆ ಜಾಸ್ತಿ ಮಾಡ್ಕೊಬೇಡ ಆಮೇಲೆ ಜಾಸ್ತಿ ಟೈಮ್ ತಗೊಳುತ್ತೆ ಅದು ವಾಸನೆ ಆಗ್ ಆಕ್ಷಿ ಆಕ್ಷಿ ಆಕ್ಕೊಂಡಂಗಿರ ಅಕ್ಷಿ ಅಕ್ಷಿ ನ ನಮ್ಗೆ ನೋಡೋಗೆ ಒಂತರ ಪಾಪ ನಿಂಗೆ ಎಷ್ಟ್ ಕಷ್ಟ ಆಗುತ್ತೆ ಏನ್ ಗೊತ್ತಾ ತಲೆನೋವು ಬಂದ್ಬಿಡುತ್ತೆ ಫಸ್ಟ್ ಅದು ಶೀತ ಆಗ್ಬಿಟ್ರೆ ಆ ನರಗಳೆಲ್ಲ ಒಂದೇ ತರ ಕನೆಕ್ಟ್ ಆಗಿರ್ತವಲ್ಲ ಫುಲ್ ತಲೆನೋ ಬಂದ್ಬಿಡತ್ತೆ ನಗೆ ದೊಳಕಾಗಲ್ಲ ಕುತ್ಕೊಳ್ಳಳಕಕ್ಕಾಗಲ್ಲಾಕಿ
ಸರಿ ಒಂದ್ ನಿಮಿಷ ಇರ್ತೀರಾ ನಮ್ಮ ಅಪ್ಪಾಜಿ ಫೋನ್ ಮಾಡ್ತವ್ರೆ